ಹಲೋ ಏನ್ ಮಾಡ್ತಿದ್ಯಾ.
ಹಾ ಕಂಪ್ಯೂಟರನ್ ನಡ್ಕೋತ ಕೂತಿದ್ದೇನು.
ಹೌದಾ ಊಟ ಆಯ್ತಾ.
ಊಟ ಆಯ್ತಪ್ಪಾ ನಿಮ್ದು.
ನಮ್ದು ಆಯ್ತು ಏನ್ ಮಾಡಿದ್ರಿ.
ಊಟಾ ಚಿತ್ರಾನ್ನ.
ಆ ಆ. ಹೌದಾ ನಮ್ದು ಅನ್ನ, ಸಾಂಬಾರ್.
ಆ
ಮತ್ತೇನಿಲ್ಲ
ಹು ಅಷ್ಟೇ ಅನ್ನ, ಸಾಂಬಾರ್ ನೀವ್ ವಾಯ್ಸು ಕೇಳಸ್ ತ್ತಿಲ್ಲ ಸರಿಯಾಗಿ ಸೌಂಡ್ ಬರ್ತಿದೆ ಯಾಕೆ.
ನೀವು ರಾಚೆ ಹೊತ್ತು ಊಟ ಮಾಡೋದಿಲ್ಲ ಅಲ್ಲಾ.
ಹೌದು ಮಾಡಲ್ಲ ಇವತ್ತೊಂದ್ ದಿನಾನೇ ಅಲ್ವಾ ಮಾಡ್ದೆ.
ಹೌದಾ
ಆ
ಯಾವ ದೇವ್ರು ಬುದ್ಧಿ ಕೊಟ್ಟಿತು.
ಯಾವದೋ ಒಂದು ದೇವರು ಬುದ್ಧಿ ಕೊಟ್ರು ಮಾಡ್ದೆ.
ಅದಾ ನಿಮ್ಗ ಮೆದುಳು ಇಲ್ಲ ಅ ಅಂದ್ರ
ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ಕೇಳಿಸ್ತಿಲ್ಲ.
ಹಲೋ ಹಾ ಇವಾಗ ಕೇಳಿಸ್ತಿದೆ ನನ್ನ್ ಮಾತು.
ಹಾ ಇವಾಗ ಕೇಳಸ್ತಿದೆ.
ಇಲ್ಲಿ ಮೆದುಳು ಇಲ್ಲ ಅಂತ ಹೇಳ್ತಾರ.
ಯಾರ್ ಹೇಳಿದ್ದು.
ನಿಮ್ಮ್ ವಾಯ್ಸು ಕೇಳಸ್ತಿಲ್ಲಾ.
ಅಂತ್ ಹೇಳಿದ್ದರು. ಆ ಈಗ ನಮ್ಮ್
ಹಲೋ
ದೊಡ್ಡ ಮಹಾನ್ ಬಾವರು ಹೇಳಿದ್ದರು
ನಿಮ್ಮ್ ವಾಯ್ಸ್ ಕೇಳಿಸ್ತಿಲ್ಲಾ ನೆಟ್ವರ್ಕ್ ನೋಡ್ರಿ.
ಓಕೆ
ಆ
ಕೇಳಿ.
ಆ ಹೇಳಿ.
ಆ ಇವಾಗ ನಿಮ್ಗೆ ಕೇಳ್ತಿದೆಯಾ.
ಹಾ ಇವಾಗ ನಮ್ಗೆ ಕೇಳ್ತಿದೆ.
ಇದ್ದೀರಾ
ಎಲ್ಲಿದ್ದೀರಾ ಹೌದು ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ. ನಿಮ್ ವಿದ್ಯಾಭ್ಯಾಸ ಹೇಗಿದೆ ಹಾ.
ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಿದೆ ಒಂದು ಪ್ರಾಣಿ ‌. ಕಾ ಕರೆ ಮಾಡಿ ಕರೆ ಮಾಡಿ ಅಂತ ತಲೆ ತಿಂದು.
ಹಾ.
ಕಾಲ್ ಮಾಡ್ಸತಿನಿ ಪ್ರಯತ್ನ ಪಡ್
ಹಾಗಾಗಿ ನಮ್ ವಿದ್ಯಾಭ್ಯಾಸದಲ್ಲಿ ತುಂಬಾ ಸ್ವಲ್ಪ ಏರಪೇರ ಆಗ್ತಿದೆ.
ಹೌದಾ ನಿಮ್ ಪರೀಕ್ಷೆ ಎಲ್ಲಾ ಮುಗೀತಾ ಕಿರು ಪರೀಕ್ಷೆ ಎಲ್ಲಾ.
ನಮ್ದು ಕಿರು ಪರೀಕ್ಷೆ ಪರೀಕ್ಷೆ ದೊಡ್ಡ ಪರೀಕ್ಷೆ ಸಣ್ಣ ಪರೀಕ್ಷೆ ಎಲ್ಲಾ ಮುಗ್ದಿದೆ. ಹಾ. ಆ ಸಣ್ಣ ಪ ಆ ಸಣ್ಣ ಪರೀಕ್ಷೆಯನ್ನು ಇನ್ನು ಪ್ರಯತ್ನ ಮಾಡ್ತಿದೆ ನಮ್ಗೆ. ಆದ್ರೆ ಆಗುತ್ತಿಲ್ಲ ನೀವು ನಿಮ್ದ ಸಂ ದೊಡ್ಡ ಪರೀಕ್ಷೆ ಸಣ್ಣ ಪರೀಕ್ಷೆ ಎಲ್ಲ ಮುಗೀತಾ.
ನಮ್ದು ಇದೆ. ನಾಳೆ ವೀಕಲ್ಲಿ ಇತ್ತು ನಾಳೆ ವಾರದ. ದಲ್ಲಿ ಪರೀಕ್ಷೆ ಇದೆ ಓದ್ಬೇಕು.
ಹೌದಾ ಏನೇನು ಓದಿದ್ದೀರಾ ನೀವು ನಿಮ್ಗೆ ಯಾವ್ದತರ ವಿಷಯಗಳಿವೆ.
ನಮ್ಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ ನಮದ. ಇದು ಎಲ್ಲಾ ಸಾಫ್ಟವೇರ್ ಅಲ್ವಾ.
ಹೌದು.
ಎಲ್ಲ ಅದ್ರ ಬಗ್ಗೆನೆೇ ಇರುತ್ತೆ ಕೋಡಿಂಗೆಲ್ಲ.
ಹೌದಾ.
ಬಟ್ ನಮಗಾದ್ರೆ ಏನು ಗೊತ್ತೇ ಇಲ್ಲ.
ಹಾ ಹಾ ಅದೇ ಹೇಳಿ ಹೇಳ್ದ ಅಲ್ವಾ ನಿಮ್ಗೆ ಮೆದುಳು ಇಲ್ಲ ಅಂತ.
ಹಾ.
ನಂಗೆ ಗೊತ್ತಿದೆ ನಿಮ್ಗೆ ಮೆದುಳಿಲ್ಲ ಅಂತ ಅದಕ್ಕೆ ನಿಮಗೆ ಓದಿದ್ದು ಏನು ನೆನಪ ಇರ ಲ್ಲ.
ಹಾ ನೆನಪಿರಲ್ಲ ಏನ್ ಮಾಡದು ಮತ್ತೆ ಮಧ್ಯದಲ್ಲಿ. ಇಲ್ಲಿ ಓದಿನ ಸಮಯ ಮಧ್ಯದಲ್ಲಿ ನಂಗೆ ಸ್ವಲ್ಪ. ಆರೋಗ್ಯ ಸಮಸ್ಯೆ ಬಂದಿತ್ತು. ಅದನ್ನ ವಾಸಿ ಮಾಡ್ಕೊಣಕೆ ಆಸ್ಪತ್ರೆಗೆ ಹೋಗಿ.
ನೀವು ಸರಿಯಾಗಿ ತಿನ್ನೋದನ್ನು ತಿನ್ನೋದಲ್ಲ ಬೇರೆ ಎಲ್ಲ ತಿನ್ನುತ್ತೀರಾ ಮತ್ತೆ. ಯಾವ ಟೈ ಯಾವ ಸಮಯದಲ್ಲಿ ಊಟ ಮಾಡ್ಬೇಕಂತು ಗೊತ್ತಿಲ್ಲ ನೈಟ್ ಹೊತ್ತು ಸ್ವಲ್ಪ ಊಟ. ಮಾಡಿ ಮಲ್ಗೋಬೇಕು ಅದನ್ನು ನೀವು ಮಾಡುತ್ತಿಲ್ಲ ಆ ನಿಮಗೆ. ನಿಮ್ಗೆ ಏನ್ ಹೇಳ್ಬಹುದು.
ಇಲ್ಲ ಮಾಡ್ತಿದಿನಿ ಬಟ್.
ಕೋಣದ ಮುಂದೆ ಕೀನ್ನರಿ ಬಾರ್ಸೋಕಾಗುತ್ತಾ.
ಅಂಗಲ್ಲಾ ಅಂದ. ಅಂಗೆ ನೀವು. ಬಾರಿಸಬೇಕು.
ಭಾರತದ ಅದೇ. ನೀವು ಹಂಗ ಹಂಗಂದ್ರೆ ನೀ ಹಂಗಾದ್ರೆ ನೀವೇ ಕೋಣ ಅನ್ಕೊಂಡ್ ಬಿಟ್ರಿ ಆಗಲೆ.
ಇಲ್ಲ ಇಲ್ಲ ನಾವಲ್ಲಾ ನೀವ್ ಹೇಳ್ತಿರೋದಿಕ್ಕೆ ನಾನು ಹೇಳ್ತಿದ್ದೀನಿ.
ಅದೊಂದು ಗಾದೆ ಮಾತು. ನೀವು ಅರ್ಥೈಸಿಕೊಳ್ಳಬೇಕು ಯಾರು ಕೋಣ ಯಾರು ಕೆನರಿ ಬಾರ್ಸರು ಅಂತ.
ಅಲ್ಲ ಅಪ್ಪ ಅದು ಏನು ಇಲ್ಲ. ಆರೋಗ್ಯ ಸಮಸ್ಯೆನ ಸ್ವಲ್ಪ ವಾಸಿ ಮಾಡ್ಕೊಣಕ್ ಗೆ ವೈದ್ಯರ್ ಹತ್ರ ಹೋಗಿ ಸ್ವಲ್ಪ
ನಾನು ಕೇಳಿದ್ದು ಒಂದು ಮಾತು ಹೇಳಿಲ್ಲ ನೀವು ನಿಮ್ಮ ಗೆಳತಿಯರ ಜೊತೆ ಮಾತನಾಡ ಕ್ಕೆ ನಮ್ಗೆ ಅವಕಾಶ ಕೊಡಿ ಅಂದ್ರೆ ಕೊಡುತ್ತಿಲ್ಲ ತುಂಬಾ ನೀವು ಕಟು ನಿರ್ಧಾರಿಗಳಾಗಿಬಿಟ್ಟಿದ್ದೀರ.
ಹೌದು.
ಹೌದು ಯಾಕೆ ಅಂದ್ರೆ ನೀವು ಬಂದಿರೋದು ವಿದ್ಯ್ ನಗರಕ್ಕೆ ಬಂದಿರೋದು ವಿದ್ಯಾಭ್ಯಾಸಕ್ಕೆ. ಕ್ಕಾಗಿ ನೀವ್ ವಿದ್ಯಾಭ್ಯಾಸ ಮಾಡ್ದಿರಾ ಬೇರೆ ಬೇರೆ ಕೆಲ್ಸ ಮಾಡ್ತೀರಾ ಅಂದ್ರೆ ಹೆಂಗೆ.
ನಾನು ವಿದ್ಯಾಭ್ಯಾಸ ನಾನು ವಿದ್ಯಾಭ್ಯಾಸಕ್ಕಾಗಿಯೂ ಬಂದಿದ್ದೇನೆ ವಿದ್ಯಾಗವಾಗಿಯೂ ಬಂದಿದ್ದೇನೆ.
ಹಾ ಹಾ ಹಾ ಹಾಗಾದ್ರೆ ನಿಮ್ ಕಾಲೇಜಲ್ಲೇ ಇರ್ತಾರೆ ಅಲ್ವಾ.
ವಿದ್ಯಾಭ್ಯಾಸ ವಿದ್ಯಾ ಲಕ್ಷ್ಮಿಗೂ ಕೂಡ ಬಂದಿದ್ದೇನೆ ನೀವು ವಿದ್ಯಾ ವಿದ್ಯ ಜೊತೆ ಮಾಲ್ರಕ್ಕೆ ಬಿಡ್ತಾನೆ ಇಲ್ಲ ನೀನು.
ನೀವು ನಿಮ್ಮ ಕಾಲೇಜಲ್ಲಿ ಮಾತಾಡಿ.
ನಮ್ಮ ಕಾಲೇಜಲ್ಲಿ ದಮ್ಮಿಗಳು ಇವೆ.
ನಮ್ಮ ಕಾಲೇಜಲ್ಲಿ ಆ ತರ ಯಾರು ಇಲ್ಲ.
ನಿಮ್ಮ ಕಾಲೇಜಲ್ ಸ್ಪುರದೂಪಿಗಳು ಇದಾರೆ ನಿಮ್ಮತ್ರ.
ಯಾರು ಹೇಳಿದ್ದು ನಿಮ್ಗೆ ಆತರ ಯಾರು ಇಲ್ಲ.
ಬೆಸ್ಟ್ ಕಾಲೇಜ್. ನಿಮ್ಮ ಕಾಲೇಜಲ್ಲಿ ನಿಮ್ಮ ಕಾಲೇಜು ಶಿಕ್ಷಕರು ಹೀಗೆ ಪಾಠ ಮಾಡುತ್ತಾರೆ ಬಾಯಲಿ ಮಾಡುತ್ತಾರಾ.
ಅವರು ಓದ್ಕೊಂಡು ಬರ್ತಾರೆ ಏನಿದೆ ಅಂತ.
ಹಾ ಹಾ ನಿಜವಾಗಲೂ ಅವ್ರು ಹೇಳೋ ಪಾಠ ನಿಜವಾಗ್ಲು ನೀವು ಅವ್ರು ಹೇಳೊ ಪಾಠಗಳನ್ನು ಕೇಳುತ್ತೀರಿಯೆ ಗನ ಗಮನವಿಟ್ಟು.
ಹಾ ನಾ ಅವ್ರು ಹೇಳೋ ಪಾಠನ ಕೇಳ್ತೀವಿ ಕೇಳಿಲ್ಲ ಅಂದ್ರೆ ಹೆಂಗೆ.
ನಮಗೆ ಒಂದು ವಿಷಯ ಗೊತ್ತಾಯ್ತು ನೀವು ಅವರು ಹೇಳುವ ಪಾಠವನ್ನು ಗಮನವಿಟ್ಟು ಕೇಳುವುದಿಲ್ಲ. ಸುಮ್ಮನೆ ಆ ಆ ಅಣಕು ಫೋಟೋಗಳನ್ನು ಹಾಕುವುದು. ಅಷ್ಟೇ ಮಾಡತೀರಾ ಕ್ಲಾಸಲ್ಲಿ ತರಗತಿಯಲ್ಲಿ ಕೂತ್ ತು ಎಷ್ಟು ಸೋಂಬೇರಿ ಎಷ್ಟು ಸೋಂಬೇರಿಗಳು ಅಂದರೆ ನೀವು
ಹಾ
ಒಂದು ಒಳ್ಳೆ ಹುಡುಗನ ಮೇಲೆ ಚೀರಾಡ್ತೀರಾ ಬೈತೀರಾ ಅವು ಹುಡುಗರು ಮನಸ್ಸಿಗೆ ಎಷ್ಟು ನೋವುಗಿರಬಹುದು ಅಂತ ಸ್ವಲ್ಪ ಯೋಚಿಸುತ್ತೀರಾ.
ಇಲ್ಲ ನಮ್ದು ನಂದು ಕಟು ಮನಸು ನಂದು ಹೃದಯ ಚೆನ್ನಾಗಿಲ್ಲ.
ಹಾ ನಿಮ್ದು ಹೃದಯ ಚೆನ್ನಾಗಿಲ್ಲ ನನ್ಗೆ ಗೊತ್ತು ನಿಮ್ಮ ಮೆದುಳು ಇಲ್ಲ ಹೃದಯ ಚೆನ್ನಾಗಿಲ್ಲ. ನೀವು ಆ ಹೃದಯ ಒಂದು ಕತ್ತೆ ಹೃದಯನ ಹಾಕೋಬೋದಲ್ಲ.
ಇಲ್ಲ ಇಲ್ಲ ಬೇಡ ಇರೋದೇ ಸಾಕು ನಮ್ಗೆ.
ಹೌದಾ ಕಟು ಹೃದಯ ಯಾಕೆ ಬೇಕು ನಿಮಗೆ? ಅನಂತ. ನಾನ್ಂತ ಒಳ್ಳೆ ಹುಡುಗನ್ ಜೊತೆ ಮಾತಾಡ್ಬೇಕೆ ನೀವ್ ಯಾಕೆ ಕಟ್ಟು ಹೃದಯ ಯಾಕೆ ಬೇಕು.
ಅದು ಹಂಗೆ ಏನ್ ಮಾಡಕ್ಕ ಆಗತ್ತೆ.
ಒಳ್ಳೆ ಹುಡುಗನ ಜೊತೆ ಮಾತಾಡುವ ರೀತಿ ಅಲ್ವ ಅಲ್ಲ ಅದು ಹಾಗೆಲ್ಲ ಮಾತಾಡಬಾರ್ದ ಇನ್ನೊಂದ್ಸಾರಿ. ಇನ್ನೊಂದ ಸಾರಿ ಪಾಪ ಈ ಹುಡುಗನ ಪಾಪಾ ಈ ಹುಡುಗ ನಿಮ್ಮ ಮನ್ಸಲ್ಲಿ ಬಂದರೆ ಆಗೋದು ಏನೇನು ನೀವ್ ಮಾತಾಡಿದ್ರೆ ಬೈತಾರಲ್ಲ ಅಂ ಕೇಳೋ. ನೀವು ಒಂದ್ ಹುಡುಗ ಬೈತಿರಲ್ಲ ನೀವು.
ಹಾ. ನಿಮ್ಗೆ ನ ಯಾರು ಏನು ಬೈಲಿಲ್ಲ ಬಟ್ ಅವ್ರು ತಪ್ಪ ಮಾಡ್ಲಿಲ್ಲ ಅಂದ್ರೆ ಯಾರು ಬೈಯಲ್ಲ ತಪ್ಪ ಮಾಡಿದ್ರೇನೆ ಅಲ್ವಾ ಬೈಯೋದು.
ಆ ಮುಗಧ ಪಾಪೂ ಹೇ ಹೇ ಆ ಮುಗ್ಧ ಪಾಪಗೆ ಏನು ಗೊತ್ತು ಹೇಗೆ ಅದನ್ನು ಯೂಸ್ ಮಾಡೋದು ಹೇಗೆ ಉಪಯೋಗಿಸುದು. ಗೊತ್ತೇ ಇಲ್ಲ ನೀವು ಹೋಗಿ ಸು ಪಕ್ಕ ಸುಮ್ಮನೆ ಸೀದ ಹೋಗಿ ಬಯ್ಯುದ ಆ ಪಾಪು ಮನ್ಸಲ್ಲಿ ಏನೊಂದು ಕೊಂಡು ನೊಂದಕೊಂಡು ಹಿಂಗೆಲ್ಲ ಬಯತಾರ ಅಂತ ನೊದ್ಕೊಂಡು ಬಿಟ್ಟಿದೆ.
ಆ ತರಾ ಏನ್ ಅನ್ಕೋಬಾರ್ದು. ಏನ್ ಚಿಕ್ಕವರಲ್ವಲ್ಲ ಚಿಕ್ಕವರಾಗಿದ್ರೆ ಏನು ಅನ್ಕೊಬಹುದು. ದೊಡ್ಡವರಾಗಿದ್ದಾರೆ ಇನ್ನೇನು.
ಕದು. ಹ ನೋಡೋದಕ್ಕೆ ಅಷ್ಟ ದೊಡ್ಡದು ಕಂಡುತ್ತೆ ಪಾಪ ಮನ್ಸ ಎಲ್ಲಾ ಚಿಕ್ಕದು.
ನಮ್ಮ್ ಮನ್ಸು ಚಿಕ್ಕದಾದ್ರೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಯಾಕೆ ಬಂದಿದೆ ವಿದ್ಯಾಭ್ಯಾಸಕ್ಕೆ, ಚಿಕ್ಕದಾಗಿದ್ರೆ ಒಂದೇ ನಗರದಲ್ಲ ವಿದ್ಯಾಭ್ಯಾಸ ಮಾಡುತಿತ್ತಲ್ವಾ.
ಈ ನಗರಕ್ಕೆ ವಿದ್ಯ ಅನ್ನು ತಗೊಳ್ಳಲು ಬಂದಿದ್ದೇನೆ.
ಏನ ಏನು.
ವಿದ್ಯಾ ಅನ್ನು ಪಡೆಯಲು ಬಂದಿದ್ದೇನೆ.
ಹಾ. ಚಿಕ್ಕವರಾಗಿದ್ರೆ ಒಂದೇ ನಗರದಲ್ಲಿ ವಿದ್ಯೆನ ಪಡೆಯತಿತ್ತಲ್ಲಾ.
ಮ ಅದಕ್ಕಾಗಿ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ವಿದ್ಯಾಗಳು ಸಿಗ್ತಾರೆ ಅಂತ ಓಡ್ ಬಂದಿದ್ದೆನೆ.
ಹಾ ಓ ಹೌದಾ.
ಹಾ.
ವಿದ್ಯಾನ ಕಲೀರಿ. ಚೆನ್ನಾಗಿ ನಿಮ್ಮಪ್ಪ ನಿಮ್ಮಮ್ಮನ ನೋಡ್ಕೊಂಡ್ರಿ.
ಇದೇನೆ ನೀವು ವಿದ್ಯೆ ಜೊತೆ ಮಾತಾಡಕ್ಕೆೆ ಬಿಡ್ತಿಲ್ಲ ನೀವು ಎಷ್ಟು ಕ್ರೂರಿಗಳೆಂದ್ರರೆ. ಅಷ್ಟು ನನಗೆ ಒಂದೊಂದ್ಸರಿ ಕೋಪ ಬರೋದು ಉಂಟು.
ಹಾ ಕೋಪ ಬಂದ್ರೆ ಏನ್ ಮಾಡ್ತೀರಾ ಹೇಳಿ.
ಕೊಪ್ಪ ಬಂದ್ರೆ ಏನ್ ಮಾಡಕ್ ಏನು ಮಾಡಕ್ಕ ಆಗಲ್ಲ ನಾವು ಏನ್ ಮಾಡೋದು. ನಮ್ ಗೆಳತ ಇರೋದು ನಮ್ ಗೆಳತಿಯ ಇರೋದು ಹಂಗೆ. ನಮ್ ಗೆಳತಿ ಇರೋದು ಹಾಗೆ ಇರೋದು ಉಪ್ಪೋಗಿಲ್ಲರದ ಪ್ರಾಣಿ.
ಸರಿ ನಾನ್ ಮತ್ತೆ ಮಾಡ್ತೀನಿ.
ಆಯ್ತು ನಿಮ್ಗೆ ಟೈಮ್ ಸಿಕ್ಕಲ್ಲಿ ಮಾತಾಡಿ.